ನಮಸ್ತೆ
ನಮಸ್ತೆ ಏನ್ ಮಾಡ್ತಿದ್ದೀರಾ
ಹಾ ಊಟ ಮಾಡಿ ಕೂತಿದ್ವಿ ನೀವೇನ್ ಮಾಡ್ತಿದೀರಾ
ನವು ಊಟ ಮಾಡಿ ಇದ್ದೀವಿ ಓಡಾಡ್ತಿದ್ದೀವಿ
ಓ ಹೌದ ಊಟ ಮಾಡ ಡೈರಿ ಒ ನಮ್ದಿನ್ ಏನು ಚಪಾತಿ ಅನ್ನ ಸಾರ ನಿಮ್ದು
ನಮ್ದು ಮುದ್ದೆ ಚಿಕನ್ ಸಾಂಬಾರ್
ಹ ಹಾ ಹ ಹ ಹ
ಹ್ಮ್ ಹೌದು
ಒ ಒಳ್ಳೆ ಊಟ ಮತ್ತೆ ಕಾಲೇಜ್ಗೆ ಹೋಗಿದ್ರ ಹೆಿಂಗಿತ್ತು ಇವತ್ತು
ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡುದು್ ಇವತ್ತು ಕಾಲೇಜ ಅಲ್ಲಿ ನಿಮ್ದ ಹೇಗಿತ್ತು
ನಮ್ದು ಚೆನ್ನಾಗಿತ್ತು ನಾವು ನ ಗಾಡು ಕೊಂಡ್ ಕೂತಿದ್ದು
ಏನ್ ಮಾಡಿದ್ರಿ ಕಾಲೇಜಿಂದ ಹೋಗಿ ಹ್ಮ ಸ್ನೇಹಿತರು ಊಟ ಮಾಡ್ತಿದ್ದಾರೆ ಹ್ಮ
ಹಹ ಕಾಲೇಜಿಂದ ಬಂದಿ ಆ ಕುತ್ಕೊಂಡಿ ಆಮೇಲೆ ಸ್ವಲ್ಪ ಹೊತ್ತು ಇನ್ನುೂ ಉಪಯೋಗ ಇಲ್ಲತಿ ಕರೆ ಹಚ್ಚಿದ್ಲು ನಾನ್ ಕರೆ ಮಾಡಿದ್ದೆ ಅವಳಿಗೆ ಅವಳ ಜೊತೆ ಮತ್ತ ಎಲ್ಲ ಮುಗೀತು ಅವಳು ಊಟಕ್ಕೆೋದ್ರು ನಾನು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಇವಾಗ ಬಂದೆ ಮನೆಯರ ಜೊತೆ ಎಲ್ಲಾ ಮಾತಾಡ್ಕೊಂಡು ನೀವೇನ್ ಮಾಡುದು
ನಾವು ಅದೇ ಮಾಡದ್ವಿ ದೂರವಾಣಿ ನೋಡಿ ಊಟ ಮಾಡಿ ಮತ್ತೆ ಕುಡ್ದಿದ್ದೆ ನನ ನನಗ ಇವತ್ ಯಾಕೋ ತುಂಬಾ ತಲೆ ನೋಯ್ತಿದೆ ತುಂಬಾ ತಲೆನೋಯತಿದೆ
ಹೌದಾ ಹ ಯಾಕೆ
ಗೊತ್ತ ತಿಲ್ಲ ಇಲ್ಲ ಸಂಜೆಯಿಂದ ತುಂಬಾ ತಲೆನಾಯತಿದೆ
ಹ ಹೌದು ಜಾಸ್ತಿ ದೂರವಣಿ ನೋಡ್ಬೇಡಿ
ಹಾ ಅದಕ್ಕೆ ನಿಮಗ್ ಕರೆ ಮಾಡಿರೋದು
ಹ ಹಾ ಇವಾಗ ನಾವು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ಮಾತಾಡೋಣ
ಹಾ ಮಾತ್ದಣ
ಹ್ಮ್ ಹ ಇಂದಿನ ಜಗತ್ತ ತ್ತಿನಲ್ಲಿ ಹವಾಮಾನ ಬದಲಾವಣೆ ಒಂದು ಪ್ರಮುಖ ಪ್ರಮುಖ ಸವಾಲ ಸವಾಲಾಗಿದೆ ಪರಿಸರವನ್ನು ಸಂರ ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿ ಏನಂತೀರಾ
ಹೌದು ಹಿಂದಿನ ಹವಾಮಾನ ಬದಲಾವಣೆ ಕಾರಣ ಏನೆಂದರೆ ದೀರ್ಘಕಾಲದಲ್ಲಿ ಅವಧಿಯಲ್ಲಿ ಭೂಮಿಯ ತಾಪಮಾನ ಮಳೆಯ ಪ್ರಮಾಣ ಗಾಳಿಯ ಮಾದರಿ ಮತ್ತು ಹವಾಮಾನದ ಸ್ವರೂಪದಲ್ಲಿ ಉಂಟಾಗುವ ಬದಲಣ ಬದಲಣ ಗಳನುಮಾನ ಕರ ಎಂದು ಕರೆಯುತ್ತಾರೆ ಅರ್ಥವಾಗಿದೆ
ಹವಾಮಾನ್ ಹ ಹಾ ಗೊತ್ತಾಯ್ತು ಮತ್ತೆ ಹವಾಮಾನ್ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣಗಳೇನು
ಅ ಪಳೂ ಬಕ್ಕೆ ಇಂಧನಗಳ ಅತಿಯಾದ ಬಳಕೆ ಕೈಗಾರಿಕೆಯಿಂದ ಹೊರಬರುವ ಹಾನಿಗಳು ವಾಹನ ಹೋಗೇ ಮತ್ತು ಮಾಲಿ
ಮತ್ತೆ ಹಸಿರುಮನೆ ಅನಿಲಗಳು ಎಂದರೇನು
ಭೂಮಿಯ ವಾತಾವರಣದಲ್ಲಿ ಶಾಖವನ್ನು ಹಡಿದಿರುವುದು ಆನೆಗಳನ್ನು ಹಸಿರು ಮನೆ ಆನೆಗಳು ಎಂದು ಕರೆಯುತ್ತಾರೆ ಇವುಗಳು ಪ್ರಮಾಣ ಹೆಚ್ಚಾದರೆ ಜಗತ್ತಿಗೆ ತಾಪಮಾನ ಏರಿ ಕೆ ಆಗುತ್ತ ಜಾಗತಿಕ ತಾಪಮಾನ ಏರಿಕೆಯಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು
ಅತಿಯಾದ ಬಿಸಿಲು ಮತ್ತೆ ಅಹ್ ಅನಿಯಮಿತ ಮಳೆ ಮತ್ತೆ ಪ್ರವಾಸ ಬರಗಾಲ ಹಿಮಾ ಹಿಮ್ ದಿನಗಳು ಕರಗುವಿಕೆ ಮತ್ತು ಸಮುದ್ರ ಮಟ್ಟದ ಏರಿಕೆ ಉಂಟಾಗಬಹುದು
ಹ್ಮ್ ಪರಿಸರ ಸಂರಕ್ಷಣೆಯ ಬಗ್ಗೆ ಗೋತ್ತುು
ಹಾ ಗೊತ್ತು ಗೊತ್ತು ಆಹ ಪರಿಸರ ಸಂರಕ್ಷಣೆ ಎಂದರೆ ಆಹ ಗಾಳಿ ನೀರು ಮಣ್ಣು ಅರಣ್ಯ ವನ್ಯಜೀವಿಗಳು ಮತ್ತು ನೈಸರ್ಗಿಕ ಹ ಸಮೋ ಸಮೋಲ್ಹಗಳಗಳನ್ನುೂ ರ ರಕ್ಷಿಸಿ ಮತ್ತೆ ಅವುಗಳನ್ನು ಜವಾಬ್ದಾರಿಯಿಂದ ಬಳಸುವುದೇ ಪರಿಸರ ಸಂರಕ್ಷಣೆ
ಹ್ಮ್ ತುಂಬಾ ತಿಳಿದುಕೊಂಡಿದಿಯ ಗೆಳತಿ
ಆ ಹಾ ಮತ್ತೆ ಮರಗಳನ್ನು ನೆಡುವುದು ಏಕೆ ಮುಖ್ಯ
ಮರಗಳು ಆಮ್ಲಜನಕ ನೀಡುತ್ತವೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತವೆ ಸಮೇ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ನೀರಿನ ಸಮತೋಲನ ರಕ್ಷಣೆ ಹೇಗೆ ಮಾಡುವುದು
ಆ ಮಳೆ ನೀರು ಸಂಗ್ರಹಣೆ ನೀರಿನ ಮಿತ ಬೆಳಕೆ, ಮತ್ತೆ ಅ ಹ, ಸೋರಿಕೆ ಸರಿಪಡಿಸುವುದು ಮತ್ತು ನೀರನ್ನು ಮರಳು ಬಳಕೆ, ಕೆ ಮಾಡುವುದು ಮೂಲಕ ಸಂಗ ಸಂರಕ್ಷಣೆ ಮಾಡಬಹುದು ಮತ್ತೆ ನೀರನ್ನು ಜಾಸ್ತಿ ಬಳಸಬಾರದು ಎಷ್ಟು, ಎಷ್ಟು ಬೇಕ ಅಷ್ಟಕೆ ಬಳಸ್ಕೋಬೇಕು ಅದು ಒಂದು ರಕ್ಷಣೆ ಮಾಡದಂಗೆ ನೀರಿಗೆ, ನೀನು ಜಾಸ್ತಿ ನೀರು ಬಳಸಬೇಡ, ಗೆಳತಿ , ಗೆಳತಿ, ಕೇಳಸತ್ತಿಲ್ಲ ನೀನ್ ಮಾತಾಡ್ತ ಇರೋದು, ಕೇಳಸ್ತೀಲ್ಲ ನೀನ್ ಮಾತಾಡ್ತೀರದು, ಕೇಳಿಸತಿಲ್ಲ ನೀನ್ ಮಾತಡತ ಇರೋದು,